ಹಲೋ.
ಹಲೋ.
ಹಲೋ ಹಾ ರೀ ಕೇಳಸಿದಯಾರೀ. ಹಾ ಹಾ ರೀ ನಮಸ್ಕಾರ ಹೆಂಗಿದ್ದೀರಾ. ಹಾ ಆರಾಮ್ರಿ ನೀವು ಹೆಂಗಿದ್ದೀರಾ..
ನೀವು. ನಾವು ಆರಾಮ್ರೀ ಎಲ್ರೂ ಚೆನ್ನಾಗಿದ್ದೀವಿ. ಹ್ಮ ಎಲ್ಲಾರೂ ಅರಾಮ ರೀ. ಹ್ಮ
ಸೊ ಏನ್ ಮಾಡ್ತಾ ಇದಿದ್ದೀರಾ ಊಟ ಆಯ್ತಾ. ಹಲೋ.
ಮನೆ ಬಗ್ಲಿಗೆ ಅಜ್ಜಿ ತೀರ್ಕೊಂಡು ಹೋಗಿದ್ದಾಳೆ. ಹಲೋ.
ಹಾ
ಹಲೋ ಹ ಇವರೆಲ್ಲ ಪಟಾಕ ಮನೆಯ ಬಗ್ಲಿಗೆ ಅಜ್ಜಿ ತೀರ್ಕೊಂಡು ಹೋಗಿದಾಳೆ ಮನ ಬಗಲಿಗೆ ಅಜ್ಜಿ. ತೀರ್ಕೊಂಡ ತೀರ್ಕೊಂಡ ಹೊಗಿದಾಳೆ ಅಜ್ಜಿ ಅಜ್ಜಿ ತೀರ್. ತೀರಿಕೊಂಡು ಹೋಗಿದ್ದಾಳೆ. ಸೊ ಅದಕ್ಕೆ ಪಟಾಕಿ ಪಟಾಕಿ ಬಿಡ್ ತಾ ಇದಾರೆ ಪಟ ಪಟ ಪಟ ಅಂತ ಮನ್ಯಾಗ್ ಎಲ್ಲ ಸೊಂಡ್ ಬರ್ತಾನೆ ಇದೆ.
ಹೌದಾ ಅಯ್ಯಯ್ಯೋ ಆದ ತೀರ್ಕೊಂಡ್ ಹೋಗಿದ್ರೆ ಪಟಾಕಿ ಬೆಳ್ತಾರಾ?
ಹಾ ಪಟ್ ಅಮೀನ್ ಅವ್ರನ್ನ ತಗೊಂಡ್ ಹೋಗ್ತಾ ಇರ್ತಾರಲ್ಲಾ
ಸೌಂಡ್ಸಕ್ಕೆ ಹ ಅವಾಗ ಎಲ್ರೂ ಡಬ್ಸ್ ಬಡ್ಕೊಂಡು ಪಟಾಕಿ ಹೊಡ್ಕೊಂತ ಹ ತಗೊಂಡ್ ಹೋಗ್ಬೇಕಲ್ಲ.
ದರೆ ಆ ಹೌದೌದು.
ಸು ಅದಕ್ಕೆ ಇವಾಗ ಏನಾದ್ರು ಟೈಮ್ ಆಗಿದಂಗೋ ಹೆತ್ತತಾರಂಗೋ ಮುದಿ ಅಜ್ಜಿನ
ಅದಕ್ಕೆ ಪಟಾಕಿ ಹೊಡೀತಾನೆ ಇದ್ದಾರೆ
ಓಕೆ ಓಕೆ
ಹಾ
ನಾನು ಮೊಮ್ಮೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೇರಿ.
ಆ
ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೆ.
ಇವತ್ತಾ?
ಇವತ್ತಲ್ಲ ಮೊನ್ನೆ ಹೋಗಿದ್ದೆ ಅವರು ಲೈಕ್ ಕ್ ಚೆನ್ನಾಗಿ ನೋಡಿದ್ರು ಎಲ್ಲಾ ಚೆನ್ನಾಗಿ ಹೇಳಿದ್ರು ಆಹ್ ನಂಗೆ ಫುಲ್ಲು ಡ್ಯಾಂಡ್ರಫು ಜಾಸ್ತಿ ಆಯ್ತು ರೀ.
ಏನ್ ಯೂಸ್ ಮಾಡಿದ್ರುನು ಕಡಿಮೆ ಆಗಿಲ್ಲ ಅದಕ್ಕೋಸ್ಕರನೇ ಪಿಂಪಲ್ಸ್ ಬಂದ ಬರ್ ತಿದೆ ಏನೋ ಅಂತ ತೋರ್ಸೋಣ ಬಿಡು ಒಂದ್ಸಲ ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ ತರಲ್ಲ ಹ ಮತ್ತೆ ನಾವ್ ಎದನ್ನ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರುನು ಯಾವ್ದು ಯೂಸ್ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಬರುತ್ತೆ ನಮ್ಗುನು ಕೇಳ್ಕೊಳೋಣ ಎಲ್ಲ ಅಂತ ಹೋಗಿದ್ದೆ.
ಹ ಏನು ಫ್ರೀನಾ ಇಲ್ಲಾಂದ್ರೆ ದುಡ್ಡು
ಇಲ್ಲಾ ದುಡ್ಡು ದುಡ್ಡು ಕೊಡ್ಬೇಕು ಅವರು ಕನ್ಸಲ್ಟೇಷನ್ ಫೀಗೆ. ಸರಿ ಬಿಡಂತ ನೋಡ್ಕೊ ಇದು ಕನ್ಸಲ್ಟೇಶನ್ ಫೀ ಏಟ್ ಹಂಡ್ರೆಡ್ ಮತ್ತೆ ಏನನ ಮೆಡಿಸನ್ಸ್ ಅದ್ರ ಮೇಲೆ ಕೊಟ್ಟಿದ್ರೆ ಅದಕ್ಕೆ ನಾವು ಸಪರೇಟ್ ಪೇ ಮಾಡ್ಕೋಬೇಕು.
ಹ್ಮ
ಮತ್ತೆ ಏನ್ ಮಾಡಿದೆ ನಾನು ಹೋಗಿದ್ದೆ ಫಸ್ಟ್ ಕನ್ಸಲ್ಟೇಷನ್ ಹೋಗಿ ದ್ದೆ ಅವ್ರು ಹೇಳದ್ ನೋಡ್ಬಿಟ್ಟು ನನ್ ಶಾಕ್ ಆಗ್ದೆ ಯಾಕಂದ್ರೆ ಅವ್ರ ಏನ್ ಹೇಳಿದ್ರು ಈ ಪಿಂಪಲ್ಸ್ ಬರದು ನಿಮ್ಗೆ ಆಯಿಲ್ ಅ ಅಲ್ಲಿ ಸ್ಟೋರ್ ಆಗ್ಬಿಟ್ಟು ಆಯಿಲ್ ಆಯಿಲ್ ಸಲವಾಗೆ ಬರು ತ್ತೆ ನಿಮ್ಗೆ ಪಿಂಪಲ್ಸ್ ಅಂತ ಹೇಳಿದ್ರು. ಸೊ ಆ ಆ ಆಯಿಲ್ ಇವಾಗ ನೀವು ಈ ಟೋನರು ಸೀರಮು ಮಾಯಸ್ ಚರೈಸರ್ ಇದೆಲ್ಲ ಯೂಸ್ ಮಾಡುದ್
ಹ್ಮ
ಇನ್ನ ಆಯಿಲ್ ಜಾಸ್ತಿ ಆ ತಿದೆ ನಿಮ್ಗೆ ಫೇಸ್ ಅಲ್ಲಿ ಆ ಒಂದ ಒಂದು ವಾರ ಹಂಗೆ ಚೆನ್ನಾಗಿರುತ್ತೆ ಅದು ಯೂಸ್ ಆ ತ್ರ ಮೇಲೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಬಟ್ ಬರದು ಸ್ಟಾಪ್ ಆಗಲ್ಲ ಅಂತ ಹೇಳಿದ್ರು.
ಹಾ ಮತ್ತ ಏನ್ ಮಾಡ್ಬೇಕಂತದ್ರಕ್ಕೆ ಆದ್ರೆ ಸೊಲ್ಯೂಷನ್
ಫಸ್ಟ್ ಏನಂದ್ರು ಫಸ್ಟ್ ಏನು ಕ್ರೀಮ್ಸ್ ಏನು ಹಚ್ಬೇಡ. ಈವನ್ ಫೇಸ್ ವಾಶು ಹಚ್ಚಬೇಡ ಫೇಸ್ ವಾಷ್ ಅಲ್ಲಿನೂ ಆಯಿಲ್ ಇರುತ್ತೆ. ಷ್ಟೆ ಅಂತ ಹೇಳಿದ್ರು ನಾನ್ ಮತ್ತೆ ಸನ್ಸ್ಕ್ರೀನ್ ಹಚ್ಬೋದ ಅಂತ ಹ ಕೇಳದೆ. ಅವಾಗ ಅವರು ಸುಂಸ್ಕ್ರೀನ್ ಫುಲ್ ಡೇಂಜರಸ್ ಕ್ರೀಮ್ ನೀವ ಅನ್ಕೊಂತಾರೆ ಅದು ಟಾನ್ಯ ಕಡಿಮೆ ಮಾಡುತ್ತೆ ಚೆನ್ನಾಗ ಸ್ಕಿನ್ ಕ್ಲಿಯರ್ ಆಗುತ್ತೆ ಅದು ಇದು ಅ ಅದು ಫೋರ್ಟೀನ್ ಕೆಮಿಕಲ್ಸ್ ಮಿಕ್ಸ್ ಮಾಡ್ಬಿಟ್ಟು ಮಾಡಿರೋದು. ಎಷ್ಟು ಡೇಂಜರಸ್ ಅಂದ್ರೆ ಅಷ್ಟು ಡೇಂಜರಸ್ ಅದು ಯೂಸ್ ಮಾಡಲೇಬಾರದು. ಇನ್ ಇ ಬ್ಯೂಟಿ ಪ್ರಾಡಕ್ಟ್ಸರು ಎಲ್ಲಾ ಅದನ್ನ ಫೇಮಸ್ ಮಾಡ್ತಾ ಇದಾರ ಅಷ್ಟೇ. ಏನ್ ಟ್ಯಾನ್ ಬಂದ್ರೆ ನಾವೇನನ್ನ ಸತ್ತ ಹೋಗ್ತಿವ. ಫ್ಯಾನ್ ಬಂದ್ರೆ ನನ್ನ ಏನಾನ ಆಗುತ್ತಾ ನಿಮ್ಗೆ ಏನ್ ಆಗಲ್ಲಲ್ಲ ಯಾಕೆ ಅಷ್ಟ ಹಂಗೆ ಮಾಡ್ತಾ ನೀವು ಅಂತ ತ ಹೇಳಿದ್ರು
ಹ
ಮತ್ತೆ ಕ್ರೀಮ್ ಏನು ಯೂಸ್ ಮಾಡ್ಬೇ ಣಾ ಫೇಸ್ ವಾಷ ಯೂಸ್ ಮಾಡ್ಬೇಡ ಅಂತ ಲ ಕ್ಸ್ ಸೋಪ್ ಯೂಸ್ ಮಾಡ ಫೇಸ್ಗೆ ಅಂತ ಹೇಳಿದ್ರು.
ಲಕ್ಸ್ ಸೋಪು.
ಹೌದು ಲಕ್ಸ್ ಸೋಪ್ ಒಂದು ಪಿಂಕ್ ಕಲರ್ದು ಬರುತ್ತಲ್ಲ ಅದು. ಡೈಲಿ ಒನ್ಸ್ ಯೂಸ್ ಮಾಡು ಸಾಕು. ಬಟ್ ನಿಮ್ ನಿನ್ಗೆ ಯಾವಾಗ ಯಾವಾಗ ಆಯಿಲಿ ಫೀಲ್ ಆಗುತ್ತೋ ಫೇಸ್ ಅವಾಗವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊ ಆ ಕೈಯಲ್ಲಿ ಮುಟ್ಬೇಡ ಫೇಸ್ನ ಆಲ್ ಆಲ್ವೇಸ್ ಕರ್ಚೀಫ್ ಒಂದು ಅ ಇಡ್ಕೋ ಕೈಯಲ್ಲಿ ಅಂತ ಹೇಳಿದ್ರು.
ಹಾ
ಸೊ ಮತ್ತೆ ಡೈಟ್ನುನ ನೀನ ಅಡ್ಜಸ್ಟ್ ಮಾಡ್ಬೇಕು ಏನು ಆಯಿಲ್ ಫುಡ್ ಏನ್ ತಿನ್ಬಾರ್ದು. ಜಾಸ್ತಿ ಆ ಆ ಸ್ವೀಟ್ಸ್ ತಿನ್ಬಾರ್ದಂತೆ.
ಹ್ಮ.
ಹಿಂಗೆ ಸ್ವಲ್ಪ ಸ್ವಲ್ಪ ಹೇಳಿದ್ರು.
ಹ್ಮ
ಮತ್ತೆ ಚಿಕನ್ ಮಟನ್ ಇದು ನಾನ್ ವೆಜ್ ಎಲ್ಲ ತಿನ್ಬಾರ್ದು ಅದರಲ್ಲಿ ಜಾಸ್ತಿ ಇರುತ್ತೆ ಸೊ ಅದ ತಿನ್ ತಿನ್ಬಾರ್ದು ಅಂತ ಹೇಳಿದ್ರು.
ಹ್ಮ
ಇನ್ನ ಅದು ಆಯ್ತು ಮತ್ತೆ ಡ್ಯಾನರದ ಒಂದ ಶಾಂಪೂ ಕೊಟ್ಟಿದ್ರು.
ಹ
ಅಂಗೇ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಮಲ್ ಮತ್ತೆ ಟ್ವೆಂಟಿ ಸೆಕೆಂಡ್ ಬಾ ನೀನು ಈ ಅವಾಗಿನ್ನ ಸ್ವಲ್ಪ ಸ್ಟ್ರಿಕ್ಟ್ ಡೈಟ್ ಪ್ಲಾನ್ ಮಾಡ್ಕೊಳೋಣ. ಆ ಅವಾಗ ಈ ಇದು ಇರುತ್ತಲ್ಲ ಅ ಪಿಂಪಲ್ಸ್. ಬಂದಿರೋದು ಮಾರ್ಕ್ಸ್ ಆಕ್ನ ಸೊ ಅದು. ಕಡಿಮೆ ಮಾಡೋಕೆ ಅದು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು.
ಓಕೆ.
ಸೊ ಟ್ವೆಂಟಿ ಸೆಕೆಂಡ್ ಹೋಗ್ ಬಿಟ್ಟು ಮಾತಾಡ್ಬೇಕು.
ಹುಂ ಪಿಂಪಲ್ ಬಂದ್ರೆ ಜಾಸ್ತಿ ಮಕ್ಕಾ ಎಲ್ಲಾ ಕಚ್ ಬಿದ್ದ ಬಿಡತ್ತೆ. ಎಲ್ಲಾ ತೂತ್ಕ ತೂತ್ಕೊಂಡಿದ್ದಿರತ್ತೆ ಚೆನ್ನಾಗ್ ಕಾಣ್ಸಲ್ಲಾ
ಅದಕ್ಕೆ ಅದಕ್ಕೆ ಅದಕ್ಕೆ ಇವಾಗ ತೋರ್ಸ್ ಇದ್ದೀನಿ ಇವಾಗ ತೋರ್ಸುದ್ರೆ ಮತ್ತೆ ಇವಾಗ ತೋರ್ಸುದ್ರೆ ಕಡಿಮೆ ಆಗುತ್ತೆ. ಅಂದ ತೋರ್ಸಿಲ್ಲಾ ಅಂದ್ರೆ ಮತ್ತೆ ಜಾಸ್ತಿ ಆಗ್ಬಿಡತ್ತಂತಾ.
ಹ ಹೌದೌದು.
ಮತ್ತೆ ಹೇಳಕ್ ಆಗಲ್ಲಾ ಅದು ಹೆಂಗ ಮತ್ತೆ ಏನು ಅಂತ ಹೇಳಕ್ ಆಗಲ್ಲ ಇವಾಗ ತೋರ್ಸಿದ್ರೆ ಒಳ್ಳಿದಲ್ಲಾ. ಮತ್ತೆ ಸ್ವಲ್ಪ ಹೊತ್ತ ಆದ್ಮೇಲೆ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಅದು ಕಡಿಮೆ ಆಗುತ್ತೆ ಇಲ್ಲೋ ನಮ್ಗೆ ಗೊತ್ತಾಗಲ್ಲಾ.
ಹಾ
ಅದಕ್ಕೇನೆ ಆ ಇವಾಗೇ ತೋರ್ಸ್ ಬಿಡೋನಾ ಬಿಡು. ಏನಾಗಲ್ಲಾ ಕಡಿಮೆ ಆದದಿದ್ರೆ ಇವಾಗೆ ಆಗ್ಬೋಹದತ್ತೆ. ಏನ್ ಎಷ್ಟು ಎಷ್ಟು ಖರ್ಚು ಮಾಡ್ತೀವಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದರಲ್ಲಿ. ಸ್ವಲ್ಪ ಇದ್ರ ಖರ್ಚು ಮಾಡ್ಬಾರ್ದ ಅಯ್ತ.
ಹಾ ಅಷ್ಟೇ ಅವಳು ಫೇಸ್ ನಮ್ಗೆ ನಾವು ಚೆನ್ನಾಗಿರ್ಬೇಕಲ್ಲಾ
ಅದೇ ಅದೇ ಇವಾಗ ನಮ್ಗೆ ಹೆಂಗೋ ಏಜ್ ಐತೆ ಎಲ್ಲಾ ಸೊ ಸ್ವಲ್ಪ ಸ್ವಲ್ಪ ತೋರ್ಸ್ಬಿಟ್ಟು.
ಹಾ
ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೇದಲಾ
ಓ ಹೌದು
ಏನಂದ್ರೆ ಇದು ಈ ಆಯಿಲಿ ಫುಡ್ ಸ್ವೀಟ್ ಕಡಿಮೆ ಮಾಡೋದು ಚಾ ತುಂಬ ಡಿಫ ಡಿಫಿಕಲ್ಟ್ ಇದೇರಿ ಯಾದು ತಿಂದ್ರೂನು ಇರುತ್ತೆ ಆಯಿಲ್ ಇರುತ್ತೆ. ಯಾವ್ದು ತಿಂದ್ರೂನು ಸ್ವೀಟ್ ಇರುತ್ತೆ.
ಹುಂ
ಏನ್ ಮಾಡೋದು ಅಂತಾ ಗೊತ್ತಾಗತಾ ಇಲ್ಲಾ
ಹುಂ ಅಲ್ಲರಿ ಹಂಗಾದ್ರಾಗ ನೀವ ಏನು ಯೂಸ್ ಮಾಡ್ತಾ ಇಲ್ಲ ಫೇಸ್ ಗೆ ಪ್ರಾಡಕ್ಟ್ಸು.
ಏನು ಯೂಸ್ ಮಾಡ್ತಿಲ್ಲಾ ರೀ. ಎಲ್ಲಾ ಬಿಟ್ಬಿಟ್ಟಿದ್ದೀನಿ ಈವನ್ ಫೇಸ್ ವಾಶು ಬಿಟ್ಬಿಟ್ಟಿದ್ದೀನಿ ಓನ್ಲಿ ಅಲ್ಲೊ. ಸೋಪ್ ಒಂದು ಯೂಸ್ ಮಾಡ್ತೀನಿ ಡೈಲಿ ಒಂದಸ್ ಏನಾನ ಆಯಿಲ್ ಬರ್ತಾ ಅಂದ ಹಂಗ ಫೀಲ್ ಆದ್ರೆ ಡೈಲಿ ಫೇಸ್ ವಾಶ್ ಮಾಡ್ಕೊತೀನಿ ನೈಟ್ ಏನೋ ಆ ಆಫೀಸ್ ಇಂದ ಬಂದ ಮೇಲೆ ಏನು ಯೂಸ್ ಮಾಡಲ್ಲಾ ಸುಮ್ನೆ ವಾಟರ್ ವಾಟರ್ ಜೊ ಜೊತೆಗನೆ ಇದು ಫೇಸ್ ವಾಶ್ ಮಾಡ್ಕೊಂಡು ಮಕ್ಕಂತೀನಿ. ಹಿಂಗ ಮಾರ್ನಿಂಗ್ ಎದ್ದೋಲ್ಬಿಟ್ಟು ಅವಾಗ ಬಾತ್ ಮಾಡ್ಕೊ ತಿವಲ್ಲಾ ಅವಾಗ ಸ್ನಾನ ಮಾಡ್ಕೊಂತೀವಲ್ಲಾ ಅವಾಗ ಮತ್ತೆ ಲಕ್ಸ್ ಸೋಪ್ ಯೂಸ್ ಮಾಡ್ ಹಾಕೊಂಡು ಫೇಸ್ ವಾಶ್ ಕ್ಲೀನ್ ಆಗಿ ಮಾಡ್ಕೊಂತೀನ ಅಷ್ಟೇ.
ಬಾಡಿಗೆ ಅದು ಯೂಸ್ ಮಾಡ್ತಾ ಇದೀರಾ ಎರಡು ಫೇಸ್
ಇಲ್ಲಾ ಇಲ್ಲಾ ಇಲ್ಲ ಅದು ಫೇಸ್ ಫೇಸ್ಗೊಂದೆ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ
ಹೌದಾ
ಹ್ಮ್ಮ್
ಓಕೆ ಓಕೆ ಮೇಲ್ಬಿಡಿ ನಾ ಹ ಹ್ಮ ಇಲ್ಲಂದ್ರೆ ನ್ಯಾಚುರಲ್ ಕಡ್ಲೆ ಇಟ್ಟು ಅದೆಲ್ಲ ಹಚ್ಕೊಬೋದಲ್ಲ ಚೆನ್ನಾಗಿರುತ್ತೆ
ಅಂದ್ರೆ ನ್ಯಾಚುರಲ್ ಅಂದ್ರೆ ಏನೇನೂ
ಕಡ್ಲೆ ಹಿಟ್ಟು ಪೂರ್ವ ಕಾಲದಲ್ಲೆಲ್ಲಾ ಇವೆಲ್ಲ ಸೋಪು ಅವೆಲ್ಲ ಏನು ಇದ್ದಿಲ್ಲಲ್ಲ ಕಡ್ಲೆ ಇಟ್ಟ ಹಾಕ್ತಿದ್ರಲ್ಲ ಫೇಸ್ಗೆ
ಅದೇ ನಾನು ಏನ್ ಅನ್ಕೊಂಡೆ ಇವಾಗ ಅವರು ಒನ್ ಟೈಮೆ ಹಚು ಕೊಬೇಕು ಲಕ್ಷ ಸೊಪ್ ಅಂದಿದಾರಲ್ಲಾ ಸೊ ಈವ್ನಿಂಗ್ ನಾವ್ ಟಯರ್ಡ್ ಆಗಿ ಬಂದ್ ಬಂದಿರ್ತೀವಿ ಆ ಪಲ್ಯೂಷನ್ ಎಲ್ಲಾ ಇರುತ್ತಲ್ಲಾ
ಹಾ.
ತ್ತೊ ನಾನೇನ್ ಅನ್ಕೊಂಡೆ ಇದು ಬರುತ್ತಲ್ಲಾ ಹಿಟ್ಟು ಬರುತ್ತಲ್ಲಾ ಕಡ್ಲೆ ಬೆಳಾದು ಆ ಅದು ತಂದ್ಕೊಳೋಣಾ ಅದು ಸ್ವಲ್ಪ ಫೇಸ್ ವಾಶ್ ತರಾನೂ ಯೂಸ್ ಆಗುತ್ತಲ್ಲ ಅದು
ಹ್ಮಾ
ಸೊ ಈ ಪೊಲ್ಯೂಷನ್ ಎಲ್ಲಾ ಆ
ಆಯ್ಲಿ ಆಯ್ಲಿ ಇರಲ್ಲ ಕಡಲೆ ಹಿಟ್ಟ ಯೇಸ್ಟ್ ಮಾಡಿದ್ರೆ.
ಅದೇ ಅದಿಕ್ಕೆ ಸ್ವಲ್ಪಾ ಅಂಗ ಹಂಗ ಹಾಕ್ಬುಡಣಾ ಹಂಗ ಮಾಡೋಣಾ ಅಂತ ಅನ್ಕೊಂಡನಿ ಬಟ್ ಡೈಲಿ ಮರ್ತೊ ತ್ತಿನಿ ಹಿಟ್ಟ ತರದು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
ಏನ್ ಮಾಡ್ಬೇಕೊ
ಹೌದಾ ರೀ
ಅಚ್ಚೂ ನಾನು ಯೂಸ್ ಮಾಡ್ತಿದ್ದೆ ಹಿಟ್ಟು ಎಲ್ಲಾ ಸೊ ಅದು ಅವಾಗ ಈಗ ಎಲ್ಲಾ ಅದು ಚೆನ್ನಾಗೆ ಇರತ್ತೆರಿ ಅಷ್ಟು ಏನು ಎಫೆಕ್ಟ್ ಇರಲ್ಲಾ ಟ್ಯಾನ ಎಲ್ಲಾ ಹೋಗುತ್ತೆ ಸ್ಕಿನ್ ಸ್ಮೂತ್ ಆಗತ್ ಚೆನ್ನಾಗೆ ಇರುತ್ತೆ ಏನಂದ್ರೆ ಇವಾಗ ನನ್ಗೆ ಟೈಮ್ ಇಲ್ಲಾ ಅದಕ್ಕೆ ಮಾಡ್ತಿಲ್ಲ ಎಲ್ಲಾ
ಹಾ ನಾನೇನೊ ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲ ಆಗಿ ಹೋಗಿದೆ ತಂದ್ಕೋಬೇಕು ಅಂತ ಅನ್ಕೊತಾ ಇದ್ದೆ ನೀವ ಇದೆಲ್ಲ ಹೇಳ್ ತಾ ಇದ್ರೆ ತಂದ್ಕೋಬೇಕಾ ಬ್ಯಾಡಾ ಅಂತ ಚಿಂತೆ ಆಗ್ತಾ ಇದೆ ನನ್ಗೆ.
ಅಂದ್ರೆ ಅವರು ಹೇಳಿರೋದು ನನ್ ಕಿನ್ ಇವಾಗ ಆಕ್ಚುಲಿ ನನ್ಗ ಡೌಟ್ ಬಂದಿರೋದ ಏನ್ ಗೊತ್ತಾರಿ ಇವ್ರು ಪ್ರಾಡಕ್ಟ್ಸ್ ಅವ್ರ ಎಲ್ಲಾ ಹಿಂಗೆ ಇದು ಯೂಸ್ ಮಾಡ್ಬೇಕ್ ಅದು ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಬಟ್ ಅದು ಎಲ್ಲಾ ಸ್ಕಿನ್ ಗೆ ಸೆಟ್ ಸೆಟ್ಟಾಗುತ್ತಾ ಇಲ್ಲಾ ಅಂತ ಡರ್ಮಟಾಲಜಿಸ್ಟ್ ಗೆ ಎಲ್ಲಾ ಗೊತ್
ಹ್ಮ.
ಅದು ನಂಗೆ ಇದು ಬಂದಿರೋದು ಇವಾಗ ನನ್ ಸ್ಕಿನ್ ಗೆ ಅದು ಸೆಟ್ ಟ್ ಆಗಲ್ಲ ಅಂತ ಆ ಒಂದು ಸ್ಕಿನ್ ಇರವಾಗ ಇನ್ನೊಂದು ಸ್ಕಿನ್ ಹಂಗೆ ಇರಲ್ಲಾ
ಹ್ಮ್ಹೂ.
ಸೊ ಹಂಗೆ ಇವಾಗ ನೀವ್ ಹೆಂಗೋ ಟ್ರಾಪ್ ಪ್ರಾಡಕ್ಟ್ಸ್ ಆಗೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಒಂದ್ಸಲ ನೀವು ಡರ್ಮ ಟಾಲಜಿಸ್ಟ್ ಅಲ್ಲಿ ಅವ್ರ ಅವರನ್ನ ಕೇಳ್ಕೊಳ್ಳಿ ಒಂದ್ಸಲ ಸ್ ಜಸ್ಟ್ ಹಿಂಗೆ ನನ್ ಸ್ಕಿನ್ ಗೆ ಯಾವ ಪ್ರಾಡಕ್ಟ್ ಸೆಟ್ ಆಗುತ್ತೆ ಅಂತ.
ಓಕೆ.
ಇವಾಗ ನಾವು ಯಾವ್ದೋ ಒಂದು ಯೂಸ್ ಮಾಡೋದು ಅಲ್ಲ ಬಟ್ ಯಾವ್ದು ಸೆಟ್ ಆಗುತ್ ತ್ ಅದ್ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ
ಹ್ಮ್. ನನ್ಗೆ ಇಷ್ಟಕ್ ಮುಂಚೆ ಏನ್ ಪಿಂಪಲ್ ಆಗ್ತಾ ಇದ್ದಿಲ್ಲ ಬಟ್ ನನ್ಗೆ ಯಾವಾಗದರೂ ಸೈಕಲ್ ಬರುತ್ತು ತ್ರೀ ಫೋರ್ ಡೇಸ್ ಮುಂಚೆನೆ ಒಂದು ತ್ರೀ ಟೂ ಆದ್ರೂ ಬರುತ್ ತೆ ಇಷ್ಟಕ್ ಮುಂಚೆ ನನ್ಗೆ ಅದನು ಬರ್ತಿದ್ದಿಲ್ಲ. ನಾ ನಿನ್ನ
ಅಲ್ಲ ಬರಲ್ಲ ಬಟ್ ಸ್ಕಿನ್ ಚೆನ್ನಾಗ್ ಮೇಂಟೈನ್ ಮಾಡ್ಬೇಕು ಹೆಲ್ತ್ ಹೆಲ್ತಿ ಇರ್ಬೇಕು ಸ್ಕಿನ್ ಅಂತ.
ಹ್ಮ್.
ಅಂಗ್ ಅಷ್ಟೇ.
ಹ್ಮ್. ಹೆನ್ನಾರಿ. ಸರಿ ರೀ ಹ್ಮ್ ಹ್ಮ್ ಸರಿ ಬರ್ಲ ಮತ್ತೆ.
ಹಾ ಹಾ ಹಾ ರೀ ಹೇಳಿ ರೀ ಹಾ ಬಾ